ಸಿಂಪಲ್ ಅರ್ಥ ಆಯ್ತಾರ್ನ್ಯಟ್ರನ್ ಅನ್ನೋದು ಒಂದು ನಮ್ಮ ದೇಶಕ್ಕೆ ಪೌಷ್ಟಿಕಾಂಶೋವು ಆ ನೋವು ಈ ನೋ
ಕೊಡಕ್ ಹ್ರೆ ಔಷಧಿನ ಲೈಫ್ ಪ್ಲಾನ್ ತಗೋಬೇಕಾಗತ್ತೆ ಅದು ಪರಿಹಾರ ಇಲ್ಲ ಅಾಯತ ಇಲ್ಲಿ ನಿಮಗೆ ಇದನ್ನ ಟ್ರೈ ಮಾಡ್ಬೋದು ್ರೈ ಅಂದ್ರ ಪ್ರಯತ್ನ ಮಾಡ್ಬೋದು ನಮ್ಮ ದೇಹಕ್ಕೆ ಇದು ನನಗೆ ಸರಿ ಆಗುತ್ತ ಅನ್ನೋದು ಟ ಚ ಟೈ ಮಾಡೋ ತುಂಬಾ ಚನಾಗ ಏನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ತರ ಯೋಚನೆ ಮಾಡ ಇವತ್ತು ಒಂದು ಸ್ಕ್ಯಾನ್ ಮಾಡಸೋೆ ಹೊರಗಡೆ ಹೋಗಿ ಎಷ್ಟ ದುಡ್ಡುಏಾವರೆಕ್ಏಕ್ಯಾನಿಂಗ
್ೋಗ ನಿಮ್ಗೆ ಜಸ್ಟ್ ಒಂದ್ ಇಪ್ಪತ್ತು ದಿನ ಇದನ್ನ ಬೆಳಗಿನ ತಿ ಇಪ್ಪತ್ತೊಂದ ದಿನ ತಿಂದು ನೋಡಿ ಕುಡ್ದ್ ನೋಡಿ ನಾನ ಇವತ್ತು ದಿನ ಬೆಳಗ್ ದೋಸೆ ಇಡ್ಲೆ ಉರ್ಿ ಚಿತ್ರಾನ್ನ ತಿಂತ ನಾಲ್ಕವರೆ ವರ್ಷೇ ಕು
ಬೇಜಾರಾಗಿಲ್ಲ ನನಗ್ ಒಂದ್ ದಿವಸ ಶೇಕ್ ಇಲ್ಲ ಅದ ಬೇಜಾರಾಗಿಲ್ಲ ಹಾಗೆ ಈಗ ನನ್ ಕಣ್ ಕಾಣಲ್ಲ ಅದ ನಿಮ್ ಕಣ್ ಕೇಳಕ್ ಬರಲ್ಲ ನನ್ ಕಾರ್ ಓಡಾಡಕ್ ಬರಲ್ಲದ ನಿಮ್ ಕಾರ್ ಓಡಕ್ ಬರಲ್ಲ ನಮ್ ಕಾರ್ೇ ನಾವ್ ಯೂಸ್ ಮಾಡ್ಬೋದು ಅದ್ಕ್ಕೆ ಎಲ್ಲಾರು ಹೇಳ್ತಾರ ಅವ್ರ ಅವ್ರ ಕಲ್ ಮೇಲೆ ಅವರು ನಿತ್ಕೋಬೇಕು ಈಗ ನಿಮ್ ಕಲವೆೇಲೆ ನೀನ್ ನಿದಕ್ ಆಗತ್ತಾ ಕಾ ಕಾಲು ಬಂದ ಕಾನಕನ್ ಜೀವನ್ದಾಗ ಹೆಂಗ ನಿ ನರ್ ಕುರ್ಚಿ ಕಾಲಿನತ್ಕ ನೋ ಇನ್ ನಿ ಕಾಲಿನ ಹಾ ಸ ಈಿತಾ ಅೇ ನೀ
ಬಸ್
ಇದನ್ನ ಸ್ಟಾರ್ಟ್ ಮಾಡತ ಸರಿನಾ ಈಗ ನಿಮ್ ಸಮಸ್ಯೆನ ನಾನ್ ಕೇಳಲ್ಲ ನಿಮ್ ಸಮಸ್ಯೆ ಕೇಳೋಕೆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ನಿಮ್ ಸಮಸ್ಯೆ ಏನು ಇದಕ್ಕೆ ಪರಿಹಾರ ಏನು ಅಂತ ಇದನ್ನ ಸ್ವಲ್ಪ ಟ್ರೈ ಮಾಡಿ
ಸ್ವಲ್ಪ ದಿನ
ಇಪ್ಪತ್ತಂದ ದಿನ ಟ್ರೈ ಮಾಡಿ ಇಪ್ಪತ್ತೊಂದ ನಿಮ ಏನ್ ಬೆಸ್ಟ್ ರಿಸಲ್ಟ್ಸ್ ಬದು ಏನ್ ಒಳ್ಳದ್ತ ಅಳ್ ಒಳ್ಳೇದ ನ ಹೇಳ್ತೀಿ ಏನೇನ್ ತಗೋಬೇಕ ಸ್ಟಾರ್ಟ್ ಮಾಡಿದ್ರೆ ನಿಮಟನ್ ಹೋಗಬೇಕು ಹೇಳ್ತೀನಿ ನಿಮ್ಮ ತುಕಾ ಕಡಿಮೆ ಆಗಬೇಕು ಹ ಎಳೀತಾದೆ ಎಳೀತಾದೆ ಶೇಕೆ ಕುಡೀರಿ ಈಗ ನಾವು ಕೊಡ್ತೀವಿ ಸಕತ್ ಟೇಸ್ಟ್ ಅದು ಆ ಕುಡೀರಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ರಕ್ತಕಣಗಳಲ್ಲೂ ಸೇರಿಕೊಂಡು ಕೆಲಸ ಮಾಡುತ್ತೆ ಶೇಕ್ ಕುಡಿದ್ರೆ ಶೇಕು ಹಾರ್ಟ್ಗೆ ಒಳ್ಳೆಯದು ಪಂಪ್ ಕಾಲ್ಸ್ಟ್ರೋಲ್ ಕಮ್ಮಿ ಮಾಡುತ್ತೆ ಮಾಂಸಖಂಡಗಳ ಶಕ್ತಿ ಜಾಸ್ತಿ ಮಾಡುತ್ತೆ ಈಗ ಮಾಂಸಖಂಡ ಚೆನ್ನಾಗಿ
ಕಮ್ಮಿ ಆಗಬೇಕು ತೆಳ್ಳಗೆ ಇದೀನಿ ಸರ್ ನಂಗೇನು ಕಾಲ್ಸ್ಟ್ರೋಲ್ ಇಲ್ಲ ಬ್ಲಡ್ ಅಲ್ಲಿ ಇರುತ್ತೆ ಬ್ಲಡ್ ಕಾಲ್ಸ್ಟ್ರೋಲ್ ಜಾಸ್ತಿ ಅದಾಗ್ಲೇ ಬಿಪಿ ಶುಗರ್ ಅದು ಇದು ಹಾಳು ಮುಲು ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ ಆ ನನಗ್ ಇಂಟ್ರೆಸ್ಟ್ ಇದೆ ನಾನು ಒಂದ ಇಪ್ಪತ್ ಇಪ್ಪತ್ತ್ತೊಂದ ದಿನ ತಗೊಳ್ತೀನಿ ಅನ್ನೋದಾದ್ರೆ ನಿಮ್ಗ ಒಂದು ಬಾಡಿ ಸ್ಕ್ಯಾನ್ ಮಾಡಿ ನಿಮ್ಮ ಬಾಡಿ ಯಾವ ಲೆಕ್ಕದಲ್ಲಿದೆ ಅಂತ ಹೇಳ್ತಾರೆ ಅದು ಫ್ರೀ ಇರುತ್ತೆ ಮೂರ್ ದಿನಕ್ಕೂ ಇರುತ್ತ ಚೆಕ್ ಮಾಡ್ತ ಮೂರ್ ದಿನದಲ್ಲಿ ಏನೇನ್ ಚೇಂಜ್ ಆಗ್ತದೆ ಏನೇನ್ ಚೇಂಜ್ ಆಗ್ತಿದೆ ಎಷ್ಟು ಜನ ರಿಪೋರ್ಟ್ ಆಯ್ತ ರಿಪೋರ್ಟ್ ಆಯ್ತಾ ಪ್ರಜೆಂಟ್ ಆಯ್ತಾ ಪ್ರಜೆಂಟ್ ಯಾರತ್ರ ಆತ ನಿಮ್ಮ ಹತ್ರ ಆಯ್ತಾ ಕೊಡಿ ಬರೀರಿ ಸ ಕ್ರಮ ಅದು ಬೇಡ ರಿಪೋರ್ಟ್ ತಕೊಂಡು ಬನ್ನಿ ಅದು ಕೊಡ ಅಲ್ಲಿ ಬಾಕ್ಸ್ ಅದು ಕೊಡಿ
ಹಾ ಇಲ್ಲ ಈ ತರ ರಿಪೋಟ್ ಸಿಗುತ್ತೆ ಡೈಲಿ ಫ್ರಿಸ್ಟ್ ಡೇ ಓಹೋ ಫ್ರಿಸ್ಟ್ ಡೇ ದ ಇದು ಹದಿನೆಂಟು ಎರಡು ಫ್ರಿಸ್ಟ್ ಡೇನಾ ಅದು
ಫಸ್ಟನ್ ದಿನ ಬಂದಾಗ ಅವರು ಎಪ್ಪತ್ತೊಂದ ಕೆಜಿ ಇದ್ರು ಎಷ್ಟ ಎಪ್ಪತ್ತೊಂದ ಕೆ ಜಿ ಏಳ್ನೂರು ಗ್ರಾಮ್ ಇದ್ರು ಫ್ಯಾಟ್ ಬಾಡಿ ಒಳಗಡೆ ನಲವತ್ತೊಂದ ಇತ್ತು ಹದಿನಾಕ್ ಫ್ಯಾಟ್ ಇತ್ತು ಬಿಜ್ರಲ್ ಫ್ಯಾಟ್ ಹೊಟ್ಟೆ ಭಾಗದು ಫ್ಯಾಟ್ ಸಾವಿರದ ಒಬೈ
ತೊಂಬತ್ತೊಂದ ಇತ್ತು ಊಟ ಊಟ ಜೀರ್ಣ ಕ್ರಿಯೆ ಆಮೇಲೆ ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಹೇಟ್ ವೆಯಿಟ್ ಎಲ್ಲಾ ಒಬೆಸಿಟಿ ಇಪತ್ತು ಒಂಬತ್ತು ಇತ್ತು ಸರಿನಾ ಬಾಡಿ ಏಜ್ ಏಪತ್ತು ಮೂರು ವರ್ಷ ಸ್ಟಾರ್ಟಿಂಗ್ ಬಂದಾಗ ಇವ್ರು ಬಾಡಿಯಲ್ಲಿ
ಇವ್ರು ಏಜ್ ಐವತ್ತೇಳು ವರ್ಷ ಬಾಡಿ ಏಜ್ ಏಪತ್ತು ಮೂರು ವರ್ಷ ಟ್ರನ್ ಫ್ಯಾಟ್ ಮೂವತ್ತೆರಡು ಇತ್ತು ಸ್ಟ್ರೆಂತ್ ಇಪ್ಪ ಇಪ್ಪತ್ತು ಪಾಯಿಂಟ್ ಎಂಟು ಇತ್ತು ಇವತ್ತು ಈಗ ಹದಿನೇಳನೇ ತಾರೀಕು ಆರನೇ ತಿಂಗಳು ಇವಾಗ ಹದಿನೇಳನೇ ತಾರೀಕು
ಮೊನ್ನೆ ಮಾಡಿಸಿರೋದು
ಅರವತ್ತು ಕೆಜಿ ಇದೆ ಅವಾಗ ವೆಯಿಟ್ ಎಷ್ಟು ಹತ್ತತ್ರ ಎಪ್ಪತ್ತರಿಂದ ಎಪ್ಪತ್ತೊಂದು ಪಾಯಿಂಟ್ ಏಳುರಾ ಅರವತ್ತು ಪಾಯಿಂಟ್ ಒಂದ್ ಇದೆ ಅಂದ್ರೆ ಹತ್ತತ್ರ ಒಂದ ಹತ್ತು ಕೆಜಿ ಆರ್ನೂರ್ ಮೆಟ್ ಎಷ್ಟು ಹನ್ನೊಂದು ಹನ್ನೊಂದು ಕೆಜಿ ಆ ಹಾದಿಮೂರು ಕೆ ಜಿ ಹದಿನಾಕು ಕೆಜಿ ಆಗೈತಿ ಹಂಗಲ್ಲ ಹಂಗಲ್ಲ ನಾನು ಏನ್ ಹೇಳ್ತೀನಿ ಅದನ್ನ ಮಾಡಿ ಅದು ಮತ್ತೆ ಮತ್ತೆ ಮತ್ತೆ ಬೇಡ ಇಲ್ಲಿ ನಾನು ಇದ್ನೇ ಹೇಳ್ತ ಇರೋದು ಅದು ಬಿಡಿ ಹದಿನೈದು ಕೆಜಿ ಆಗಿದ್ರೆ ಅದು ಎಲ್ಲಿ ಬರ್ತಾಯಿತು ನೀವು ಅದೆಲ್ಲ ಅಲ್ಲ ಎಲ್ಲು ಕೂಡ ಹದಿನಾಲ್ಕುಕೆ ಜಿ ವರೆಗೂ ಹೋಗಲ್ಲ ಐವತ್ತು ಒಂಬತ್ತು ಲಾಸ್ಟ್ ಆಗೈತೆ ಅರವತ್ತ ಒಂದ ಕೆ ಜಿ ವೆರಿಯೇಷನ್ ಊಟಕ್ಕೆಏ ಮುಂಚೆ ಮಾಡ ಕಮ್ಮಿ ಅಂತ ಊಟ ಆದ್ಮೇಲೆ ಮಾಡ ಜಾಸ್ತಿ ಆಗುತ್ತೆ ಒಂದು ಕೆಜಿ ವೆರಿವೇಷನ್ ಅದು ಮ್ಯಾಟರ್ ಅಲ್ಲ ನೀವು ಏನೇ ಮಾಡಿದ್ರು ಇಲ್ಲಿ ಇಲ್ಲ ಇ ನೋಡ ಆ ಹದಿನೇಳು ಏಳು ಹಿಂಗೆ ಇೇನ ಇದೇ ರಿಪೋರ್ಟ್ ನೀವು್ ಬರಿತಿರಲ್ಲ ಅದ ರಿಪೋರ್ಟ್ ಪಕ್ಕನ ನೀವು ದಿನ ಬಂದ ಅದ್ರ ಮೇಲೆ ನಿತ್ಕೊಂಡ್ರು ವೇಸ್ ಸುಮ್ಮ್ನೆ ನಿಮ್ಗೆ ಟೆನ್ಷನ್ ಮಾಡ್ಕೊಂಡ್ರು ದಿನ ಒಂದಕ್ಕು ನೀವು ನ್ ಬಿಡ್ತೀರಿ ಅಂದ್ರ ಬೇರೆ ಅವ ಸರಿನಾ ಹತ್ತನ್ನಂದು ಕೆ ಜಿ ವೇ್ಟಟ್ ಕಮ್ಮಿ ಆಗಿದೆ ನಲವತ್ತೊಂದಿತ್ತು ಬಾಡಿ ಫ್ಯಾಟ್ ಎಷ್ಟಿತ್ತು ಬಾಡಿ ಫ್ಯಾಟ್ ನಲವತ್ತೊಂದ ಇತ್ತು ಇವತ್ ಮೂವತ್ತಾರು ಇದ್ರ ಬಗ್ಗೆು ಗೊತ್ತ ಮತ್ತೆ ಗೊತ್ತಿರ ನೀವು ಮಾಡೋದ ಏನು ಬರೋದ ಇವತ್ತಷ್ಟ ನಿನ್ನೆ ಎಷ್ಟ ಅದನಿ ಜ್ವರ ಬಾಗ ಎಷ್ಟ ಅದನಿ ಕೆಂಪದಾಗ ಎಷ್ಟ ಅದನಿ ಇವ ಅಲ್ಲ ಇ ಕೋಚ್ ಏನ್ ಹೇಳ್ತಾರೆ ಅದೇ ಮಾಡಿದ್ರೆ ಬೆಟರ್ನ್ ಓಕೆನಾ ನಲ್ವತ್ತೊಂದು ಬಾಡಿ ಪ್ಯಾಟ್ ಇತ್ತು ಮೂವತ್ತಾರಕ್ ಮಂದಿ ಹತ್ತತ್ರ
ಐದು ಫ್ಯಾಟ್ ಕಡಿಮೆ ಇದೆ ಬಾಡಿ ಫ್ಯಾಟ್ ಮೂವತ್ತಕ್ಕೆ ಬಂದ್ರೆ ನೆಕ್ಸ್ಟ್ ವಿಜಲ್ ಫ್ಯಾಟ್ ಹೊಟ್ಟೆ ಭಾಗದ ಫ್ಯಾ ಇದು ವೆರಿ ಡೇಂಜರಸ್ ಅದು ವಿಜಲ್ ಫ್ಯಾಟ್ ಇಡೀ ಬಾಡಿ ಇಂಜಿನ್ ಇರೋದೆೇ ಇಲ್ಲಿ
ಇ ಬಾಡಿ ಇಲ್ಲಿ ಇರೋ ಫ್ಯಾಟ ನಮ್ಗೆ ನಾರ್ಮಲ್ ಆಗ್ಬೇಕಲ್ಲ ಹದಿನಾಲ್ಕು ಪಾಯಿಂಟ್ ಐದ ಇತ್ತು ಎಂಟಕ್ ಬಂದ್ರೆ ಹದಿನಕು ಪಾಯಿಂಟ್ ಐಕ್ ಬಂದ್ರೆ ನಾರ್ಮಲ್ ಇನ್ನೊಂದು ಮೂರ್ ಕಡಿಮೆ ಅಂದ್ರೆ ಫುಲ್ ನಾರ್ಮಲ್ ಬಾಡಿ ಫಿಟ್ ಅಂಡ್ ಫೈನ್ ಜೀರ್ಣಕ್ರಿಯೆ ಅಷ್ಟದೆ ನಡ ಬಿ ಎಂ ಐ ಬಾಡಿ ಐಟಿ ವೈಟ್ ಇರ್ಬೇಕಲ್ಲ ಇಪ್ಪತ್ತೆರಡ ಬರ್ಬೇಕು ಇಪ್ಪತ್ತೊಂಬತ್ತ ಇದೆ ಬಿ ಎಂ ಐ ಇಪ್ಪತ್ತೆರಡ ಬರ್ಬೇಕು ಇಪ್ಪತ್ತೈದಕ್ಕ ಇದೆ ಇನ್ನೊಂದು ಮೂರು ಕಡಿಮೆ ಆಗಿದೆ ಮೂರುಪಾಯಿ
ಮಿಸ್ಸು
ಬಾಡಿ ಏಜ್ ಐವತ್ತೇಳು ವರ್ಷ ಅವಿಗೆ ಬಾಡಿ ಏಜ್ ಎಪ್ಪತ್ತೊಂದಿತ್ತು ಇವತ್ತು ಅರವತ್ತೆರಡಕ್ ಬಂದ ಎಷ್ಟು ವರ್ಷ ಕಡಿಮೆ ಅಂತಕ್ಕಾದ್ರೆ ಹನ್ನೊಂದ ವರ್ಷ ತೂತ ಕಡಿಮೆ ಆಗಿತ್ತು ಹನ್ನೊಂದು ವರ್ಷ ವಯಸ್ಸಿಂದಕ್ಕೆ ಬಂದಿತ್ತು ಎಪ್ಪತ್ತ್ ಮೂರು ವರ್ಷ ಆದ್ರೆ
ನೂರು ವರ್
ಮನುಷ್ಯನು ಇನ್ನೊಂದು ಇಪ್ಪತ್ತೇಳು ವರ್ಷ ಬದುಬೇಕಿರ್ತವ್ರು ಅವರು ವಯಸ್ ನೋಡ್ರೆ ಇನ್ನೊಂದು ಐವತ್ತೇಳು ವರ್ಷ ಇದೇ ಲೈಫ್ ಸ್ಟೈಲ್ ಇದೇ ಫುಡ್ ಇದೇ ಆಹಾರ ಇದೇ ತರ ಇದ್ರೆ ಇನ್ನೊಂದ್ ಐ ವರ್ಷಕ್ಕೆ ಅದ ಎಪ್ಪತ್ ಮೂರ ಇದದ್ದು ತೊಂಬತ್ ಆಗತವೆ ಇೊ ಐ ವರ್ಷ ಬಿಟ್ರೆ ಅದಕ್ಕೆ ಇವು ಸರಿ ಮಾಡಿಸಿದಲ್ಲಿ ಸರಿಯಿದೆ ನೆಕ್ಸ್ಟ್ ್ರಟ ಮೂವತ್ತೆರಡು ಪಾಯಿಂಟ್ ಒಂಬತ್ತ ಇತ್ತು ಇಪ್ಪತ್ತೇಳು ಪಾಯಿಂಟ್ ಒಂದಿದೆ ಇಪ್ಪತ್ತೈ ಬಂದೆ ಅ ಸ್ಟ್ರೆಂತ್ ಶಕ್ತಿ ಬಾಡಿ
ಇಪ್ಪತ್ತು ಪಾಯಿಂ ಎಂ ಇತ್ತು ಓಡಾಡ ಕಾಲ ಕುಂದ್ರ ಕಾಲ ಎ ಹೆಂಗ ಇತ್ತು ಸ್ಟಾರ್ಟಿ ಬರುವ ಬ ಏ ಇೋಣ್ಣೋ ನಿಮ ಊರು ಅಗ್ರಹಾರ
ಏನ್ ಕೆಲ್ಸ ಮಾಡ್ರಿಲ್ಲ ನ
ಹ
ಎಲ್ಲಾ ಕೆಲ್ಸಗಳು ಮಾಡ್ತಾರೆ ಬಟ್ ಬಾಡಲಿ ಅಷ್ಟೆಲ್ಲ ಪೈನ್ ಇಟ್ಕೊಂಡ್ರು ಮಾಡ್ತಾ ಇರ್ತಾರೆ ಇವಾಗ ಈ ಸ್ಟ್ರೆಂತ್ ಎನರ್ಜಿ ಎಷ್ಟಾಗಿದೆ ಸ್ಟ್ರೆಂತ್ ಇವಾಗ ಇಪ್ಪತ್ತ ಎರಡು ಪಾಯಿಂಟ್ ಆಗಿದೆ ಇವಾಗ ಓಡಾಷ್ಟ ನ್ ಮಂದ್ ಸ್ವಲ್ಪಸ್ ಆಗಾಸ ಆದೂ
ಆರಾಮರಿ ಈಗ ಅವಾಗೆಲ್ಲಾಾಸ ಆಗ ಈಗ ನಿಮ ಪ್ರಕಾರ ಟರ್ ಆ ಎಷ್ಟು ಫ್ಯಾಮಿ ಎಷ್ಟು ಜನ ಆಪ
ಆ ಜನ ಇವತ್ತು ಯ ಮಾಡ್ತಾರೆ ಮೆಡನ್
ಎಷ್ಟ ಆರು ಜಯ
ಬರೋದು ಎಲ್ಲಾ ಕುತರ್ ನೀವೆ ಎಲ್ಲಾ ಒತ ಬರ ವಯ್ ಅವಿಗೆ ಎಷ್ಟ ಇಟ್ಟು ಅಂದ್ರೆ ಹೇಳ್ಬಾರೋದು ಒಂದೇ ಒಂದ ಎರಡು ದಿವಸ ತಿಿಂದ ಮಂದ್ಜನ ತಿನ್ೆ
ಮಾತಾಡ್ತಳ ಇನ್ನೆ ಕೆೇಸ್ಕೋಬೇಕಯ್ತು ಅವ ಮಾತ ನಮ್ ಸುಮಾ ರೆಡಿ ಆಗ್ ಅಂತಿದವಿ ಫಸ್ಟ್ ಈ ಸುಮಾರ ಬಂದಾಗ ಹೆಂಗಿದ್ರು ್ ಊಟ ಮಾಡ ಬೆದುಾಲ ಚಾಲೆಂಜ್ ಮಾಡ್ತ ಇವ
ಕ್ ಹ ಎ
ಆಲ್ ಆಗವು ಮತ್ತೆ ಹೊ ಹೊ ಅ ಅಲ್ಲ
ಕ್
ಭಲ್ಲಳ ಪಲ್ಲವಿ ಯಾರ ಮಗಳು